ಹಲೋ
ಅಲೋ ನಾವು ಈ ಕಡೆ ಕಕ್ಷಾ ರಿಲಷನ್ ಹಚ್ಚಿದೀವಿ ಮತ್ರ ಕಾ ಕ ಹ್ಮ್ಮ್ ಹ್ಮ್ಮ್. ಹಲೋ ಹಲೋ
ಹ ಅಲೋ ಹ
ನೀ ಗಾ ಮಾತ್ರ ಸ್ಪ ನಮ್ದು ಕಕ್ಷಿಗೇರಿ
ಹಾ ಹಾ ಹನ್ ಯಾರ ಒದ್ರಕ್ ಕುತೇನೆ ಅಲ್ಲ ಅಣ್ಣ ನಿಮ್ಮಿಂದ ಯಾರ ಒದ್ರಕ್ ಕುಂತಾನಲ್ಲ
ಅಲ್ಲಿ ನಾವ್ ಮನೆಿ ಮನನ್ ನಾಯಿ ಹಂಗೆ ಬಗಳತಿರತ್ತೆ
ಹಾ ಹಾ
ಹೇಗ ನಿನ್ನ
ಹಾ ಹೊರ್ತಿಕ್ಕವಣಿಗೆ
ಹ ಹೊಡೆತೀವಣ್ಣ
ಹಣ ನ ಗಚರ್ ಪನ
ಹ ಅದು ನಿಮ್ಸ ನಿಮ್ ಬಗ್ಗೆ ಸ್ವಲ್ಪ ಸೊಲ್ಯೂಷನ್ ತಿಳ್ಕೋದಿರ್ತ್ತಣ್ಣ ನಾವು
ಏನು
ನೀವು ಇಲ್ಲಿ ಬೆಂಗ್ಗಳೂರಾಗ ದೊಡ್ಡ ರೆಕಮೆಂಡ್ ಅಂತಲ್ಲಣ್ಣ ನಿಮ್ದು
ಹಾ ಹೌದಣ್ಣ ಏನ್ ಆಯ್ಕ್ಬೇಕಿತ್ತು
ಇಲ್ಲಿ ನಮ್ಮ್ ತಮ್ಮಗೆ ಸ್ಕೂಲ್ ಹಚ್ಚೋದಿತ್ತು ನಿಮ್ ಬಗ್ಗೆ ಏನನ್ನ ಹೇಳಿ
ಹಣ ನನ್ ಹೆಸರು ಹೇಳಳೆ ಪೀಸ್ ಕಮ್ಮಿ ಮಾಡ್ತಾರೆ ಹಚ್ಚಿ
ಇಲ್ಲ ಅಣ್ಣ ಬಾಳ ಹ ಹೇಳಳ್ ಹಾಕತ್ತಿದ್ದಾರೆ ಪೀಸ
ಎಲ್ಲಣ ಆ ಫೀಸ್ ಆ ಸ್ಕೂಲ್ಗ್ ಹೋಗ್ರಿ
ಹಾ
ಹಾ ಫೋನ್ ಹಚ್ಕೊಡ್ರಿ ನಾ ನಾನೆಲ್ಲ ಮಾತಾಡ್ತೀನಿ ನಾನು ಹಾ ಹಣ ಇದೆ ಫೀಸ್ ಎಷ್ಟ ಮಾಡ್ಬೇಕು ನಿಮ್ಗೆ
ಅವರು ಐವತ್ತುಳತಿದಾರಣ್ಣ ನಮ್ಗೆ ಒಂದು ಇಪ್ಪತ್ತೈದು ಇಪ್ಪತ್ ಮಾಡ್ರ ಬಾ ಭಾಳ ಅದ ಅಣ್ಣ
ಹಾ ಆಯ್ತು ಹಣ ಹದ್ನೈದ ಮಾಡಿ ಕೊಡ್ತನಿ ನಿನಗ್
ಹದ್ನೈದೇ ಮಾಡಿ ಕೊಡ್ತಾನ
ಹಾ ಅಣ ಒಳ್ಳಗೆ ಹ ಹ ಅಲ್ಲಿಗ್ ಹೋಗಿ ಪನಸ್ಕೊಂಡ ನನ್ಗೆ
ಇದು ನಿಮ್ದೇ ಹಣ ನಂಬ ಹ
ಹಾ ನಮ್ದೇಣ್ಣ
ಹ ಆರಾಮಣ
ಹಾ ಆರಾಮಿದೀಣ್ಣ ಏನ್ ಮಾಡ್ತಾ ಇದೀರಾ
ಏನೆಲ್ಲಣ ಎಲ್ಲ ಸ್ಕೂಲ್ ಅದ ಬಿಟ್ಟಿವಿ ಅ ಹಾ ಆಣಾ ಆರಾಮಲ್ಲಿ ಆರಾಮ ಮಾಡೋಣ ಹೊಲಾ ಮಾಡಿದೀವಿ
ಹ್ಮ್
ಇಲ್ಲಿ ಜಮೀನ್ ನೋಡ್ಕೊಂಡ್ ಬರಕ್ ಬಂದಿದ್ವಿ ಮಳೆ ಇಲ್ಲ ಎಲ್ಲ ಒಣಗ್ತಾ ಇದಾವೆ ಬೆಳೆ
ಎನ್ ಅಣ್ಣ ಒಂದ್ ಬೋರ್ ಹಾಕಿಸಿ ಬಿಡಬೇಕು
ಬೋರ್ ಹಾಕ್ಸಕ ಅಮೌಂಟ್ ಇಲ್ಲಣ್ಣ ಒಂದೇ ಎಕರೆ ಹೊಲ ಬೋರ್ ಹಾಕ್ಸಿ ಅದ್ರ ರೊಕ್ಕ ಅದಕ್ಕೆ ಕಟ್ಬೇಕಾದಣ್ಣ
ಹಾ ಹೌದ ಒಂದ್ಸಲ ನೀರು ಬೀಳಕ ಮತ್ತೆ ಇದಾಗ ಬಿಡ್ತು
ಹಾ ಅಣ್ಣ ಅದು ಒಣಗ ಬಿಡ್ದ ಒಂದೇ ಬೆೇಳೆ ಇರ್ಬೇಕು
ಆ
ಆ... ಅಣ್ಣ ಸಂಡ ಬಾತ್ರೂಮ್ಗೆ ಬಂದಿದ್ದ ಅಣ್ಣ ನೀವೇಏನ್ ಬೇಜಾರ್ ಮಾಡಿಕೊಕೆ ಹೋಗಬೇಡ್ರ ಅಣ್ಣ ದೂರ ಹೋಗಿನಿ ಅಂಥ
ಇಲ್ಲ ಏನ್ ಬೇಜಾರ ಮಾಡಿಕೊಳ್ಳಲಾ ತಗೋ ಅಣ್ಣ
ಬರ್ತೀನಿ ಅಣ್ಣ ಇಲ್ಲೇ ಬಾತ್ರೂಮಲ್ಲಿ ಕುಂತಿನಿ
ಹಾ ಬಾ ಅಣ್ಣ
ಬಾಟ್ಲು ಹುಡುಕಾಡೋಕೆ ಆತ್ತಿನಿ ಅಣ್ಣ ಸಿಕ್ತಪ ಜಲ್ದಿ
ಹೇ ಬೋಸುಡಿ ಆ..... ಸೂರ್ಯ ಅರಸಿ ನೋಡು ಅರಸ್ ನೋಡೋ ಯಾರ
ಹಲೋ ಅಣ್ಣ
ಹ...
ಹಲೋ....
ಹಲೋ ಹೇಳಣ್ಣ ಹೇಳ ನೆಕ್ಸ್ಟ್ ಇದ ನದಾ ನಾನಮ್ಮದಾ ಲ.... ನಿಮೌನು ಹೇ....... ಆ... ಅಣ್ಣ
ಅವುಕ್ಕೆ ಹೊಡೆಯೋ ಅಣ್ಣ ಎಷ್ಟು ಆದ
ನೋಡ್ರಿ ಅಣ್ಣ.. ಆ ಅಣ್ಣ...... ನಿತೇಶ್
ಹೇ ರಂಡಿಮನೆ ಶೆಂಪಿಯ ಹಲೋ..
ಹಲೋ ಅಣ್ಣ ಎಲ್ಲಿದ್ದೀರ ಅಣ್ಣ ನೀವ
ಇಲ್ಲೇ ಇದೀವಣ್ಣ ಅವಕ್ ಬಾಯಗ್ ಹೋದಿರ ಅಣ್ಣ ಎಲ್ಲದೂಕು ಒಂದೊಂದುಕೆ
ಹ... ಹೇಳ ಅಣ್ಣ ಆ ಕಡೆ ಹೊತ್ತೂ ಅತ್ತು ಅಣ್ಣ ಅವನಲ್ಲ ನಮ್ಮ ಹುಡುಗರುಅವಣ ಅವನ ಎಲ್ಲ ನಮ್ಮ ಡುಗರ ಅವಣ ಅಣ್ಣ ಹಾ ಆರಾಮ ಇದ್ದಿವಿ ಅಣ್ಣ ಏನು ಜೀವನ ಎಲ್ಲ ಆರಾಮ್ ಈತ ನಿಮ್ದು
ಫೋರ್ ಆರ್ ಎನ್ ಅಣ್ಣ
ಹೇ ಇಲ್ಲ ಅಣ್ಣ ಇನ್ನ ಮದುವೆ ಆಗಿಲ್ಲ
ಮದುವೆ ಆಗಿಲ ಅಣ್ಣ
ಇಲ್ಲ ಅಣ್ಣ
ಏಜ್ ಬಾಳಾಗಿರ್ಬೇಕಣ್ಣ ನಿಮವು
ಎಲ್ಲಣ್ಣ ಈಗ ಇಪ್ಪತ್ತ
ಈಗ ಇಪ್ಪತ್ತಣ್ಣ ಮಾಡಕ ಹಕಣ ಮುಂದ್ ಎಣ್ಣ ಸಿಗಲ್ಲ ಬಾಳ ಡಿಮ್ಯಾಂಡ್ ಅಲಕತ್ತ್ಣಂದು
ನೀವ್ ಮಾಡ್ಕೊಂಡಿದ್ದೀರಾ
ಹಾ ಅಣ್ಣ ಮಾಡ್ಕಿದ್ದಿ
ಮಕ್ಕಳೆಯ
ಮಕ್ಕಳು ಎಲ್ಲಣ್ಣ ಮಕ್ಕಳು ನನ್ ವೈಫ್ ಬ್ಯಾಡ ಅಂತಿದಿದ್ದಾರೆ
ಎಷ್ಟ್ ದಿನ ಆಯ್ತ್ಲ ಲಗ್ನ ಆಗಿ
ಏ ಒಂದ್ ವರ್ಷ ಆಯ್ತಣ್ಣ
ಹಾ ಆಗೆ ಮ ನರ ತ ಮಕ್ಕಳ
ದೆ ಮಾತಾಡ್
ಹನಗ ಹ ಯಾರಣ್ಣ ನಿನ್ನಿಂದ ಬರ ಹ್ಮ್ಮ್.
ಅವ ಹಗೆ ನಾಯಿ ಬೋಗ್ಳ್ತಿರ್ತವಣ್ಣ ಹಿಂದಿಂದ ಬಂದು್
ಹಾ
ಅಕ ಕೆವ ಲಗ ಹ
ಹಾ ಕಲ್ತಂತಕ್ಕಣ ತಿಕನ ಅವನ್ಗೆ ಒಡ್ದು
ಓತೊತ್ತುಾಣಾಂಗಗೆ ಹಯದರಿಕ ಓತ ಅವು
ಹ್ಮ್ ಹ್ಮ್
ಆರಾಮ್ಸರೆ ಅಣ್ಣ
ಹಾ ಆರಾಮಿದೇವಣ ನ ಒಂದ ಅವರ ಬೂನೂರ್ಗ್ ಬಂದಿದ್ವಿ ಗುದ್ಲು ಹಾಕ್ತಾರಂತೆ
ಹ ಹಾ
ನೀವು ಬರ್ಬೇಕಾಗ ಕಡೆ ನಿಮ್ ಕಕ್ಷೆರ ಆಯ್ ಬಗ್ಲಾನೂರು
ಈಗ ನಾವು ಕಾ ಸೇಗರೋ ಣ ನಾವು
ಹಾ
ಇಲ್ಲಿ ಬೇರೆ ಕಡೆ ಬಂದೀಿವಣ ಬರ್ತೀವ ಹಲವ ದಿಸ್ ಮೂರಾಮ ದಿವಸ.
ಹ್ಮ್ ಹ್ಮ್
ನಿಮ್ಮ ಸ್ಕೂಲ್ ಚೆನ್ನಾಗಿದ ಅಣ್ಣ ನಿಮ್ದು
ಹ ಅಷ್ಟೇ ಆಯಣ ನಮ್ದ ಸ್ಕೂಲ್ ಇದ ಆಗ್ಯದ
ಅಲ್ಲ ಅಣ್ಣ ಅದಕ್ಕ ಅಮೌಂಟ್ ಏಟ ಅಂತ ಕಿದೀವಿ
ಹ ಹದಿನೈದಣ
ಹದ್ನೈದ ಅಣ್ಣ ನೀವ್ ಅಂತ ಕಮ್ಮಿ ಮಾಡ್ರ ಅನಣ್ಣ ನಮ್ಗ ಹೆಚ್ಚಿಿಗೆ ಹೇಳ್ಯಾರ
ನಿಮ್ಮ ಮನ್ಯಾಗ ಯಾರುಾಗಕ್ತಾರ ನಣಲ್ಲಿ
ಅಲ್ಲಿೇ ನಮ್ಮ ದೋಸ್ತ್ ಇದ್ದಣ ಅಚ್ಚಿ ದವಣ ಬಳಳ ಕಚ ರ ನ ರೇಟ ಒದಐವತ್ತು ಐವತ್ತೇಳಳರಣ
ಹಾಸ್ಟೆಲ್ ಫಿಸ್ಸಾ
ಇಲ್ಲಣ್ಣ ಸ್ಕೂಲ್ಗೆ ಐವತ್ತೇಳರಣ್ಣ ಆ ಅಣ್ಣ
ಯಾವ ಸರ್ ಹೇಳಾರ್
ಅಲ್ಲಿ ಒಬ್ಬತ್ತ ಸರ್ ನ ಹೆಸರು ಗೊತ್ತಿಲ್ಲಣ್ಣ ಹೇಳಿದ್ ಅವನೇ
ಹ್ಮ್ ಹ್ಮ್ ಯಾರ ಕರ್ಕೊಂಡ್ ಹೋಗ್ಬೇಕೋಣ್ಣ ದೊಡ್ ಡರಿ ಯೇ
ಹಣ ದೊಡ್ಡ ಕರಕನ್ ತೋದರ್ನ ಅಯ್ಯ ನಾಲಿಲ್ಲಣಾ
ನೀವ ಹೋಗ್ಬೇಕಿಲ್ಲ
ನಾವವು ಹೋದ್ರ ನ ಚಿಂದಿಲ್ಲಣ್ಣ ಅಟ್ಟಿ ಹೇಳ್ಯ ರೇಟ್
ನೀವ್ ಹೋಗಿದ್ದ ಅಂದ್ರೆ ನೀವ್ ಹೇಳಿದಿರ ಅಂದ್ರೆ ಹಂಗ ಅ ಚಲ
ನಿಮ್ದ ಏನಾನ ರೆಕಮೆಂಡ್ ಅದ ಅಣ್ಣ
ಹಾ ನಮ್ಮ ಮಾಮಂದ ಆಯ್ತ್ ಚಮ್ಮಾಗಲೆ
ಆದದಾನ
ಹಾ ಹಾ ಹ ನೀವೆಲ್ಲಚ್ಚಿದೀರಾ
ನಾವು ಈ ಕಡೆ ಬೇರೆ ತವಲಿ ಇಚ್ಚಿದೀವಣ್ಣ
ಹಾ
ಕಚ್ಚಗಲ್ಲ ಎಲ್ಲ ಕಚ್ಚಿದ್ರಣ್ಣ ನಮ್ ದೋಸ್ತಿಗೆ ಅದಕ್ ಕಚ್ಚಿದ್ವಿ ನಿಮ್ಗೆ
ಹ್ಮ್ ಹ್ಮ್
ಅರಾಮೇರಿಯಣಾ
ಹಾ ಆರಾಮ ಅಣ
ನಮ ಶಾಲಿ ಎಲ್ಲಾ ಬಳಕ ಆಗಿದ್ವ ಅಣ್ಣ
ಹ ಕ ಕಡಸ್ತಾರ ಎಲ್ಲ ಅಂತ
ಯಾರು ಕೇಳಲ ನಮ್ಗೆ
ಹೇಳ್ಬೇಕಣ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ಬೇಕಣ
ಸರ್ಕಾರಿ ಶಾಲಿ ಅಂದ್ರೆ ಯಾರ ಕೇರ್ ಮಾಡ ಆಟ್
ಕಂಪ್ಲೇಂಟ್ ಮಾಡ್ಬೇಕು ಅವ್ರಿಗೆ
ಎಲ್ಲಾ ಕಂಪ್ಲೀಟ್ ಮಾಡ್ರಿ ನ ಆಾಗಲಣ ಅದ ಸರ್ಕಾರ ಶಾಲೆ ಅಂದ್ರ
ಯಾರ ನಿಮ್ದ ನಿಮ್ ಊರನ ದೊಡ್ಡವರು ಹೇಳದನ್
ದೊಡ್ಡರ ಮಿಡರು ಹುಡಿದಾರ ಅರಣ
ರಕ್ಕ ಅವ್ರ ಅರ್ಧ ಅರ್ಧ ಅವನು ಅವರೇ ತಿಂತರನು
ಹ್ಮಣ ಅವ್ ರೊಕ್ಕ ಹೇಳ್ಬೇಕು ಒಂದ್ ಕೋಟಿ ಹಳ್ಾರ ಅದ್ರೊಳಗೆ ಐವತ್ತು ಲಕ್ಷ ಕೊಂಟು ಐವತ್ತು ಲಕ್ಷ ಅವ್ರೈ ತಿಂದ್ ಬುಡತರ್
ಹಂಗಿದ್ರ ಆಗಲ್ಲಣ್ಣ ಇಸ್ಕೂ
ಬಾಳ ಚಿಂತಾರೋಣ
ಹಾ
ಎಲ್ಲಿರೋದಣ್ಣ ನೀವು ನಾವು ಸಣ್ಣಾರದು ತಗೊಳೋಣ ಕೇಸು
ಅಲ್ಲಣ
ಹ
ಹಂಗಗೆ ಎಲ್ಲಾರ ಹೇಳ್ಬೇಕು ಅಂದೆ ದೊಡ್ಡೋರು ಅವರುನ
ಎಲ್ಲಾರೂ ದೊಡ್ಡರು ಹೇಳಿದಲ್ಲ ಅಣ್ಣ ದೊಡ್ಡರು ಸರಿ ಇಲ್ಲ ಅಂತ
ಹ್ಮ್ ಹ್ಮ್ ಹ್ಮ್ ಈ ಸ್ಕೂಲ್ ಕಟರ್ ಬಂದಿದ ಇದ್ರನಾ
ಮಂದ್ಯದ್ರ ಬಂದಾರ ಅವ್ರರು ರೊಕ್ಕ ಕಡಿಮ್ ಕೊಟ್ಟಗಸ ಅವ್ರಗ್ ವಾಪೀಸ್ ಕಳಸ ಬಿಿಟರು
ಹ್ಮ್ ಹ್ಮ್ ಎಷ್ಟಕಟಾರೆ
ಅದಕ್ಕೆ ಕಡಿಮ್ ಕೊಟ್ರಣ ಒಂದು ಈ ಮೂವತ್ ಸಾವಿರ ಕೊಟ್ಟು ಕಳಿಸಿದರು ಅದಣ ಕಳೇಶ್ ಬಿಡ್ರರು ಅವ್ರಿಗೆ ವಾಪೀಸ್
ಮೂವತ್ ಸಾವಿರನ ಬರ ಇವು ಕಾಂಕರ ಉಸುಗ ಸಿಮೆಂಟ್ ಬರ್ತು
ಹಣ್ಣ ದೊಡ್ಡ್ದದಣ್ಣ ಸಾಲಿ ಕಟ್ಟದ್ ಆಗಿಲ್ಲ ಅವ್ರಿಗೆ
ಹಾ ಎಷ್ಟ್ರಾ ಕ್ಲಾಸ್ ತ ಆಯ್ತು
ಅದೇಣಾ ಟೆಂತ್ ನೇ
ಟೆಂತಾ
ಹ
ಅಕ್ಷರಾಗ
ಹ
ಹ್ಮ್ ಹ್ಮ್
ಕೆಲ್ಸ ಏನ್ ಮಾಡ್ದ ಹ ಓ್ತತಿ ವಿ ಅಣ ಅವಾಗ ಕೆಲ್ಸ ಸರ್ಲಾರ್ದಾಗ
ಹ ಅಲ್ಲಿಂಗ ಯ್ತೆ ಸ ಶಾಲ
ಅಲ್ಲಿನು ಎಲ್ಲಾ ನಮ್ ಸಾಲಿ ಪಾಡು ನಿಮ್ ಸಾಲಿ ಎಲ್ಲಾ ಅಲ್ಲಿ ಬುಳಕ ಇದೆ ಹ್ಮ್
್ರ ಏನ್ ಕೇಳಲ್ಲ ಅನಸ್ತೈತಿ
ಅಲ್ಲಿನ್ನು ಕೇೇಳಲ್ಲ ಆಣಾ ಅದಕ್ಕ ಬಿಟ್ಟರೆ
ಏನಲ್ಲ ಅಣ್ಣ ಸರ್ಕಾರದವ್ರರು ಮಾಡಲ್ಲ
ಸರ್ಕ ಸಾಲಿ ಅಂದ್ರೆ ಅಟ್ ಕವಲಣ್ಣ ಅವ್ರಿಗೆ
ಏನ ರೊಕ್ಕ ರೊಕ್ಕ ಕೊಡ್ತನ ಅಂದ್ರೆ ತಾನೇ ಕಟ್ ಕೊೊಟ್ಟು ಹ್ತಾರ
ಹಣ
ಅವ್ರಗ ಒಂದ್ ಕೋಟಿ ಕೊಡ್ಬೇಕು ಕ ದಾನ ಕಟ್ಟಿ ಉತ್ತರ್
ಹಾಣ್ಣ ರೊಕ್ಕ ತಿಂತಾರಣ್ಣ ಬಾಳ ಬಾಳ ಅಲ್ಲ ರಕ್ಕತದೆ ಕಾಚಲಿಣ ಈಗ
ಹ್ಮ್
ರೊಕ್ಕ ಇದ್ರ ಮುಂಜೆ ಮಾತಲ್ಲೋಟಣ
ಹ ಹಗೆ ಅದಾರಣ ನಮ್ಮೂಊರ ಅಂತ ಸ ಜನ ಹ್ಮ
ನಿಮ್ಮರಾಗ ಸ್ವಲ್ಪ ಜನ ಐತ್ರಿ ನಾ್ೂರಲಸ ಸಾವರ್ಯಾರಲ್ಲಣ್ಣ
ಅಂದ್ರೆ ನಮ್ಮ ನಮ್ಮೂರ್ ಕಡೆ ಕಡ್ತಾರಣ ಅದೆಲ್ಲಿ
ನಮ್ಮೂರಗೇಏನ ಕಾಟಲ್ಲಣ್ಣ
ಈ ವರ್ಷ ಬೂಂದೂರ್ ಕಡೆ ಹ ತೀರ ಅವಾಗ ಓತೀರ ಅಂತ ಅಂತ ಅಂದ್ರ
ಆ ಹೋಗ್ತಿಬ ಅವಾಗವಾಗ
ಹಾ ಟೆಂಪೆಲ್ ಕೊಡ್ಸ್ತಾರ್ ಅಲ್ಲ ನನ್ ತಂದಿದರಲ್ಲ
ಹಾ ಅಣ್ಣ ಕಟ್ತಾರಂತ ಏನ್ ಮಾಡ್ತಾರ ಏನ ಗೊತ್ತ ಚಲ್ಲೋಣ
ಹ ಹ ಯ ಎಲ ಎಳ ಪತ ಮಾಡ
ಏನ ಇವತ್ತು ಫಂಕ್ಷನ್ ನಂತರಣ್ಣ
ಹಾ ಆಣಾ ಆಯತ ಊಟಮ್ಮಲ್ ಪ್ರಜಿ ವಿನಾಗ
ಹೌದಣ
ಹಾ ಎಮ ವರಲ್ ಟೆಂಪಲ್ ಕಡ್ತಾರೆ ನಿಮ್ವಊರಲ್ಲಿ ಕರೇಶ್ವರಿ ಟೆಂಪಲ್ ಕಡ್ತಾರಂತೆ ಮೂರ್ತಿಿಗೆ ಎಷ್ಟು ಲಕ್ಷವೋಗಾಗಿದೆ
ಒಂದು ಕಟ್ಟಿ ಹಯದಣ
ಒಂದ್ ಕೋಟಿ ಮೂರ್ತಿಗೆಿ
ಹಾ ಒಂದ್ ಕೋಟಿ ಬಾಳ್ ಲ್ಟ ಅದಣ್ಣ
ನನಗ ಹೇಳ್ದ ಹದ್ನೈದು ಲಕ್ಷ ಹೋಗ್ಯಾರ ಹೋಗ್ಯದಂತಂದ್ರೆ
ಅದಕ್ಕ ಅಲ್ಲಿ ಮೈಸೂರ್ದಾಟ್ಲ ಮೈಸೂರ್ದಾಗ ಬಂದ ಮೈಸೂರ್ದಾಗ ತಂದಾರದು
ಯಾವಾಗ ತಂದಾರ
ಏ್ ಮತ್ತ ಬಾಳ ದಿವಸ ಆಯಟಣ ಅದಾ
ಗುಡಶೆ ದೇವಗೋದಣ
ಗುಡಶೆಂತನಾ ಮೋರು ಶುಬಣ
ಮೋರು ಅಡಿಶಾ
ಹ
ಜಾತಿರ್ ನವಾಗ
ಹ್ಮ ಅಣ್ಣ ಜಾತ್ರಿ ಅದು ಎಲ್ಲಾ ಕಲ್ತೆ ಫುಲ್ ದೊಡ್ಡ ದೊಡ್ಡ ಇರ್ತಾವ ಅಣ್ಣ
ಮತ್ತೆ ಜಾತ್ರೆ ಮತ್ತೆ ಇದು ಹಶಾ ಗುಡಿಶಾ ಅಂತ ಆದ ನೆಕ್ಸ್ಟ್ ವರ್ಷ ಅಂತ
ಹಡ ಹ್ಮ ಹೆಲೋ ಅಣ್ಣ
ಹಾ ಇ ಗುಡಶೆ
ಇಲ್ಲಣ ಗುಡಿ ಶಾಂತಿ ಅದ ಜಾತ್ರೆಯ ಕೇೇಳಗಣ ಜಾತ್ರೆ ಹೇಳದ್ ನೋಡ ಗುಡಿ ಶಾಂತಿ ಮುಂದಿನ ವರ್ಷ ಅದಾನ